ಹಲೋ
ಹ ಹಲೋ ಮಾದೇವಿ.
ಹ ಅಲ್ಲೇ ಆರಾಮಿದ್ಯೆ.
ಹ ಆರಾಮದಿ ನೋ ಮನಿ
ನಾನು ಆರಾಮ್ದೇನಿ.
ಮನೆಗೆಲ್ಲಾರು ಆರಾಮ್ಅದರ.
ಹ್ಮ್ ಎಲ್ರ ಆರಾಮಾರ್ ನೋಡ್ ನಿಮ್ ಮನ್ಯಾಗ.
ಹ್ಮ್ ನಮ್ಮನೆಗೆ ಆರಾಮ್ಇದರ್ ನೋಡ್
ಹ್ಮ್ ಚ ಚೌ ಏನೆಲ್ಲಾ ಸುಮ್ಕ ಕುಂತೀನಿ.
ಹೌದಾ ಊಟ ಆಯ್ತು.
ಊಟ ಏನ್ ಎಲ್ಲಾ ಮಾಡ್ಬೇಕ್ ನಿಂದ್
ನಮ್ದ್ ಆಗೇತ್ ನೋಡುವ. ಏನಾರ್ ಸ್ಪೆಷಲ್ ಮಾಡಿದ್ರೆ.
ಊಟುಕಾ
ಹ್ಮ್
ಮಾಡಿ ಉಪ್ಪಿಟ್ಟ.
ಉಪ್ಪಿಟ್ಟಿತ್ತಾ.
ಹ್ಮ್.
ಹ್ಮ್ ಹ್ಮ್.
ನೀವ ಏನ್ ಮಾಡ್ರವಾ ಏನ್ ಮಾಡಿದ ಊಟಕ್ಕ.
ಇವತ್ತ ಊಟಕ್ಕ ಬೆಂಡಿಕಾಯಿ ಪಲ್ಯ.
ಹ್ಮ್
ಮತ್ತ ಬ್ಯಾಳೆ.
ಹ್ಮ್ ಹ್ಮ್
ಇಷ್ಟ್ ಮಾಡಿದ್ವಿ
ಹ್ಮ್ ಹ್ಮ ಹೌದಾ
ಹ್ಮ. ಮತ್ತ ಎಲಿಗರು ಮತ್ತೇನಿಲ್ ನೋಡವ.
ಹ್ಮ್
ಮತ್ತ ಎಲ್ಲಿಗಾರ ಹೋಗಿದ್ರೆ.
ಎಲ್ಲಿಗಾರು ಹೋಗಿದ್ರಲ್ಯ. ಹೋಗಿದ್ವಿ ಮನ್ನೆ.
ಎಲ್ ಹೋಗಿದ್ರಿ.
ಅಲೋ
ಹಾ ಎಲ್ಲಿಗ್ ಹೋಗಿ ದ್ರಿ.
ಅಂಜಾನಾದ್ರಿ ಬೆಟ್ಟ ಕ ಹೋಗಿದ್ವಿ ಬಾಳ ದಿನ ಆಗಿತ್ತು ನೋಡಿರ್ಲಿಲ್ಲಾ.
ಅಂಜನ ಇದ್ರು ಬೆಟ್ಟನಾ. ಚೆನ್ನಾಗದಾ ಪ್ಲೇಸ.
ಹ್ಮಲೇ ಬಾರಿ ಅದ ಈಗ ಫೋನ್ಯಾಗ ಎಲ್ಲಾ ಬರ್ತವಲ್ಲ ವೀಡಿಯೋಸ್. ಮೊದಲ್ ನಾನ್ ನೋಡಿ ಇಲ್ ನೋಡು ಇದ್ ಏನ್ ಸುಮ್ನೆ. ತರ ಇರಲ್ಲ ಬಿಡು ಸುಮ್ನೆ ಎಡಿಟ್ ಮಾಡಾರ ಹಂಗ್ ಹಿಂಗ್ ಅಂತಿದ್ನ್ಯ. ಆಮೇಲೆ ಅಲ್ಲಿಗ್ ಹೋದ್ ನ್ ಗೊತ್ತಾಯ್ತು ಹೌದಲ್ಲಪ್ಪಾ ಇದು ರಿಯಲಿ ಟಿ ಇಂಗೆ ಐತಿ. ಅಂದ್ರು ಆ ಬೆ ಜಾಸ್ತಿ ಬೆಟ್ಟಗೊಳ್ ಹತ್ತಬೇಕು ಎಷ್ಟು ಐನೂರು ಮೆಟ್ಲೆನ್ ಎಷ್ಟ್ ಅದು ಅಷ್ಟು ಹತ್ತಬೇಕು. ಅಲ್ಲೊದಿಂದ ಬಾರ್ ಚೆನ್ನಾಗ ಲ್ಲೇ ಕೋತಿಗಳಂತ್ರ ಎಷ್ಟ ಅದಾವ ಲೇ ಗೊತ್ತಾ?
ಹ್ಮ್
ಜಗ್ಗೆ ಅವು ಅವು ಹೆಂಗ್ ಗೊತ್ತ ಅಲೇ ನಾವ್ ಇನ್ನ ಕಾಯಿಗೊಳು ವು ಹೊಡ್ಸಕಂತ್ ತಗೊಂಡ್ ಓತಿರ್ತಿವಿ ನೋಡ್ಲೆ ಕಸ್ಗನ್ ಕಸ್ಗೊಂಡ್ ಓಡೆ ಓ ತೊ ಲೆ ನಮಗೆ ಅಣಗ್ಸ್ತವವು. ಕೊಡಂದ್ರೆ ಆ ನ್ನೊಂದ್ ಕೊಡ್ತಾವ ಇಲ್ಲಾಂದ್ರೆ ಅಲ್ಲೇ ಬಿಟ್ಟಾಕ್ ಹೋತಾವ.
ಹ್ಮ್
ಆಮೇಲೆ ಏನ್ಮಾಡಿದೆ ಅದೇ ಅದೇ ತರ ಮಾಡಿತ್ತದು ಮಂಗ. ಆಮೇಲೆ ಅದು ಅಲ್ಲಿ ಬುಟ್ಟಾಕ್ ಹೋಗಿತ್ತು ನಾನೇ ಒಳಗೆ ಹೋಗಿ ಕಾಯಿ ಹೊಡಿಸಂದು ಹೊರಗ್ ಬಂದಿವಿ ಒಳ ತು ಕೌ ಅದನ್ ಹಿಡ್ಕೊ ಬರಕಂತ್ವಿ ಇನ್ನೊಂದ್ಕೋತಿ ಇಡ್ಕಕತ್ತವ.
ಹ್ಮ್
ಹಿಡ್ಕಂತು ಆ ಹ್ಮ್ ಅದು ಒಂದ್ಕಾಯಿ ಒಂದ್ ದ ಓ ತೆಂಗಿನ್ಕಾಯಿ ಅವನೇ ತಿನ್ನಲಕ್ಕ ಅಂತೇಳಿ ಕೊಟ್ಟಿವಿ.
ಹ್ಮ್
ಆ ಹಿಂಗೆ ಕಾಯಿ ಹೊಡ್ದಗೆಸ್ ಅಲ್ ಇಟ್ರ ನೀರ್ ಎಶ್ಚನ್ ಕುಡಿತಾವಲ್ಲೇವು. ಮತ್ತೆ ಆ ಮೈಮ್ಯಾಲ್ಬಂಬಂ ತವಾ ಫೋಟೋ ತಕೊಂಡ್ವಿ ನಾವೆಲ್ಲ.
ಹ್ಮ್ ಹ್ಮ್
ಮತ್ತೆಲೇ ಹಂಪಿ ಅಲ್ಲೆ ಚನ್ನೀಪದ ಅಲ್ಲಿ ಅದಿದ್ರ್ಮ್ಯಾಲ್ ನಿ ತು ಆಂಜಿನಾದ್ರಿ ಬೆಟ್ಟದ್ಮ್ಯಾಲ್ ನಿಂತ್ ನೋಡಿದ್ರೆ ಹಂಪಿ ಅಲ್ ನೀರಲ್ಲ ಕೆರಿ.
ಅಂದ್ರೆ ಹೊಳಿ. ಹೊಳಿಕಾಣ್ ಅಲ್ಲಿ ಒಂದ್ ನದಿ ಅದ
ಅಲ್ಲಿ ಅಂದ್ ನದಿ ಐತಲ್ಲ ಆ ನದಿ ನೋಡಿದ್ರ ಕೇಮ್ ಫೋನೇಗ್ ಹೆಂಗ್ ಬರ್ತದ್ ಹ ಅವಾಗ್ ನಟನೆ ಮಾಡಿ ಆಡರ್ ನೋಡ್ಲೆ ಮಾಲಾಶ್ರೀ ಅವ್ರು ಸೇಮ್ ಅದೇ ತರಾನ್ ಐತಿ ಮತ್ತೆ ಹಂಪಿ ಪ್ಲಸ್ ಅವೆಲ್ಲಾ ನೋಡಿ ನೋಡು.
ಹ್ಮ್ ಅಂದ್ರೆ ಅಲ್ಲಿಂದ ಕಾಣ ತಾನಲ್ಲ ಅಷ್ಟ್
ಅಲ್ಲಿಂದ್ ಕಾಣಸ್ತದ ಅಂದ್ರೆ ಹಂಪಿ ಹಂಗ್ ಇದ್ ಇರ್ತ ನೋಡ್ಲೆ ಮೂರ್ತಿ
ಹ್ಮ್ ಹ್ಮ್
ಅವ್ನು ಕಾಣ್ಸ್ತವಂದ್ರೇನು ಸ್ವಲ್ಪ ದೂರ್ಲಿಂದ್ ನೋಡ್ತಿವಲ್ಲಾ ಹಿಂಗ್ ಸೆನೆಪ್ ಹೋಗದ್ ನೋಡದ್ ಬೇರೆ ದೂರ್ಲಿನ್ ನೋಡೋದೆ ಬೇರೆ ಅಂದ್ರ ಒಂದ್ ನೈಸ್ ಅನಸ್ತದ ಬಿಡು ಸೂಪರ್ ಆಗಿ ಕಾಣಸ್ತದ.
ಹ್ಮ್
ಹ್ಮ್ ಮತ್ತ್ ಅದಾದಿಂದ್ ಇದು ಅಲ್ಲೇ ಇದು ಹೊಸಪೇಟ್ಟೆ ಹುಲಿಗೆಮ್ಮನ್ ಸನಿ ಆತದ್ ಅಂದಿದ್ರಾ. ಆ ಮತ್ತೆ ಅಲ್ಲಿಗ್ ಹೋಗಿದ್ವಾ. ಅಲ್ಲಿಗ್ ಹೋಗ್ ಗೇಸಿ ಆಮೇಲೆ ಹ್ಮ ಕಾಯಿ ಪಿ ಎಲ್ಲಾ ಹೊಡ್ಸಿದ್ವಿ. ನಾ ಹೊರಗ್ ನಿಂತ ತಿದ್ದ ಹ ಶ್ವೇತಾ ಅವಾಗ್ ಒಡಿಸ್ಕೆ ಬಂದ್ಲು ಕಾಯಿ.
ಹ್ಮ್ಞ
ಅದನ್ನು ದೇವಸ್ಥಾನ ಬಾರಿ ಐತ್ಲಿ ಸೂಪರ್ ಆಗೈತೆ. ನಾನ್ ನೋಡಿದ್ದಿಲ್ಲಾ ಇದ್ಯಪ್ಪ ಫಸ್ಟ್ ಟೈಮ್ ನೋಡೋ
ಹ್ಮ್ ಅಂದ್ರೆ ಏನು ನೀವ್ ಫ್ರೆಂಡ್ ಜೊತೆ ಹೋಗಿದ್ದೆನ್ ಫ್ಯಾಮಿಲಿ ಜೊತೆ ಹೋಗಿದ್ರೆ.
ಫ್ರೆಂಡ್ ಜೊತೆ ಹೋಗೇನಿ.
ಹೌದಾ ಹ್ಮ್ ಹ್ಮ್.
ಹೋಗಿದ್ನಿವ್ಯಾ ಫ್ಯಾಮಿಲಿ ಬರಲ್ಲಲ್ಲೆ. ಇಲ್ ಹೊಲಾ ಮನಿ ಮಾಡಷ್ಟಲೇ ರಗಡಗರುತ್ತ.
ಹ್ಮ್ ಹ್ಮ್ ಅಂದ್ರೆ ಎಂಜಾಯ್ ಮಾಡ್ಕೊ ಹೋಗಿರನಂಗ್ ಆಯ್ ತ.
ಹ್ಮ್ ಮತ್ತೆ ಎಂಜಾಯ.
ಏನಾರ ಬಸ್ ಮುಗಶಿದ್ರಾ ಇ. ಏನ ಇವಾಗ ಬಸ್ಸಿಗಿ ಹೋಗಿದ್ರಾ.
ಬಸ್ಸಿಗೆ ಅಲ್ಲಾ. ಕ್ರಷಾರ್ ಮುಗಿಸಿದ್ವಿ.
ದ್ರ್ಯಾ
ಹ್ಮ್
ಹ್ಮ ಹ್ಮ್
ಎಲ್ಲಾರು ಚಂದ ಎಂಜಾಯ್ ಮಾಡಿದ್ವಿ. ಅಂದ್ರ ನೀವು ನಾವು ಹೋಗ ಹೋದ್ರ ಇನ್ನ ಎಂಜಾಯ್ ಆತಿತ್ತು ನೀವ ಬರ್ಲಿಲ್ಲಾ.
ಹ್ಮ್ ಹ್ಮ್
ಹ್ಮ್ ನೀ ನೋಡದಿ
ಇಲ್ಲವಾ ನಾ ನೋಡಿಲ್ಲಾ.
ಹ್ಮ್ ಹೌದನ್ ನೋಡ್ಬೇಕಕ್ಲೇ ಬಾರಿ ಸಕ್ಕತ್ತಾಗೈತೆ.
ಹ್ಮ್
ಹ್ಮ್ ಅಂದ್ರು ನನ್ಗ ಇನ್ನ ಎಲ್ಲೆಲ್ಲಿ ಹೋಗ್ಬಕ್ ಅನ್ನೋದ್ ಆಸೆ ಅಂದ್ರಾ. ಹ್ಮ್ ಇದೆಲ್ಲೆ. ರಾಯಾರ.
ರಾಘವೇಂದ್ರ ಹ ಮಂತ್ರಾಲಯನ ನಾವ್ ಮಂತ್ರಾಲಯ ನಾವ ನೋಡಿ. ನಾವು ಹೋಗಿದ್ವಿ ನಾನೂ ಪ್ರೇಮಾ ಕರಿಯಮ್ಮಾ.
ಹ್ಮ್.
ಒ ಒಂದಿನ. ಪಿಕ್ನಿಕ್ ತರ ಹೋಗಿದ್ವಿ ಹ್ಮ್ ಸೂಪರದ ಎಲ್ಲ ಮಟ ಮಾರಿ ಮಸ್ತ್ದ ಆದ್ರ ಜಾಸ್ತಿ ಅಲ್ಲಿ ಟೈಮ್ ಸಿಗ್ಲಿಲ್ಲ ನಮ್ಗೆ ಬೆಳಿಗ್ ಹೋಗಿದ್ವಲ ಇಲ್ಲಿ ಜಲ್ದಿ ಹೋಗಕ್ ಆಗ್ಲಿಲ್ಲ. ಅವತ್ ದಿನ ಬಸ್ ಅದು ಲೇಟಾಗಿ ಬಂದ್ವು ಬಸ್ ಇದ್ದುದಿಲ್ಲ ಅವತ್ ದಿನ ಹ ಕ್ರಷರ್ ಕೋ ಹ ಹಂಗಾಗಿತ್ತು.
ಹ್ಮ
ಹೋಗಿ ಮತ್ತ ಅಲ್ಲಿ ಹೊಳಿ ಜಳಕಕ್ ಹೋಗಿ ಸ್ನಾನ ಅದು ಮುಗಸ್ ಕೊಂಡು ಹ ಇಲ್ಲಿ ಬಂದು ಹ ರಾ ಇಲ್ಲಿ ಆ ರಘವೇಂದ್ರದು ಅಲ್ಲಿ ಅದೆಲ್ಲಾ ದರ್ಶನ್ ಮಾಡಕ್ ಕೆಲೆಲ್ಲಾ ಅಷ್ಟೇ ಆಯ್ತ್ ಅಲ್ ಫೋಟೋ ಅದು ತಕೊಂದ ಅಷ್ಟೇ ನಮಸ್ಕಾರ ಮಾಡ್ಕೊಂಡ್ ಬರಷ್ಟಿಗೆ ಸ್ವಲ್ ಲೇಟ್ ಆಗಬಿಟ್ಟಿತ್ತು ಅದ್ರಗ ಅಲ್ಲಿ ಜಾಸ್ತಿ ತಿರಕನ ಆಲಿಲ್ಲಾಲ
ಎ ಅಲ್ಲಿ ವಸ್ತಿ ಇರೋಸ್ವ ಪ್ಲೇಸ್ ಆಯ್
ಇತ್ತು ಆ ಬಟ್ ಟಾದು ನಮ್ಗೆ ಅಷ್ಟೊ ಗೊತ್ತಿದಿಲ್ಲಲ್ಲ ನಾವು ಸಡನ್ಲಿ ಹೋಗ್ಬೇಕ ತಂಶ್ ಹೋಗ್ಬಿಟ್ಟಿವ ಹಂಗೆ ಅದೆಲ್ಲ ಮುಂಚಕನ ಏನ ಅನ್ಕೊದಿದ್ದುದಿಲ್ಲ ಈ ತರ ಎಲ್ಲ ಓ ಅಂದ್ರೆ ಮುಂಚೆಕ್ಕೆ ಹೋಗ್ಬೇಕು ಈತರ ಅಂತ ಏನ್ ಹೇಳುದಿಲ್ಲ ಸುಮ್ನೆ ಹೋಗ್ಬೇಕಂತ ಹೋದೋರ್ ನಾವು. ಹೋಗ್ ಬಂದ್ರ ಆಯ್ತಂತ ಆದ್ರೆ ಬರಟಿ ಸ್ವಲ್ ಲೇಟ್ ಆಗಿತ್ತು ಹನ್ನೊಂದ್ ಗಂಟೆ ಏನಂಗ ಆಗೀತ್ ತೂರು ಬರಟಿಗ್ಯಾ ಹಷ್ಟೊತ್ತಿಗೆ ಬಂದು ಮತ್ತೆ ಇಲ್ಲಿ ಸುರ್ ಸುರ್ಪುರ್ ಬಂದು ಸುರ್ಪುರಿಂದ ನಮ್ಮ್ ಮನೆಗೆ ಎಲ್ಲಾರ್ ಬಂದಿದ್ರು ಅವ್ರ ಮನಾಗ್ ಕರಕ್ ಬಂದಿದ್ರು ಗಾಡ ತಗೊಂಡ್ ಬಂದಿದ್ರಲ್ಲ ಅವ್ರ ಮನೇಗ್ ಅವ್ರ ಕರ್ ಕರ್ಕೊಂಡ್ ಹೋದ್ರು ನಮ್ಮ್ನಯಾಗ್ ಬಂದ್ ನಮ್ ಕರ್ಕೊ ಬಂದ್ರು. ಅಷೊತ್ತಿಗೆ ಆನೊಂದ್ವರನಂಗ್ ಆಗಿತ್ತು. ಆದ್ರೆ ಅಲ್ಲಿ ಹೋದ್ರೂನು ಏನ್ ಅಷ್ಟ್ ಪ್ಲೇಸ್ ನೋಡ್ ಆಗಿಲ್ಲ ಆದ್ರೂ ಅದ್ ಖುಷಿ ಇತ್ತ್ ಯಾಕಂದ್ರೆ ಮಂತ್ರ ನೋಡಿ ಅಂತ್
ನೆಮ್ಮದಿ ಸಿಗುತ್ತ್ ಅಂತಲ್ಲ ಹೌದಾ.
ಹ್ಮ್ ಒ ತರ ಏನೋ ವಾತಾವರಣ ಚೇಂಜ್ ಅನಿಸತದೆ ಅಲ್ಲಿ ಆ ಪ್ಲೇಸ್ ನೋಡೋಣ ಒಂತ್ರ ಏನೋ ಚೇಂಜ್ ಅನ್ಸ ಅನಸ್ತದ ಮನ್ಷ್ಯಾಗ
ಹ್ಮ್ ಒಂಥರ ಮೂಡ್ ಆಫ್ ಆಗಿತ್ತ್ ತಂದ್ರೂನು ಚೆನ್ನಾಗಿ ಆರಾಮ್ ಇರ್ಬೋದಂತ ಅಲ್ಲಿ ಯಾವ್ದ ಟೆನ್ಷನ್ ಆಗಲ್ಲಂತ. ನೆಮ್ಮದಿ ಯಾಗ್ ಇರ್ಬಹದುಂತ್
ಹ್ಮ್ ಯಾಕಂದ್ರೆ ಅಲ್ಲಿ ವಾತಾವರಣನೇ ಹಂಗ್ ಆದ್ ಅಲ್ಲಾ ಅದ್ ಒಂದ್ ನೋಡಿದ್ ತಕ್ಷಣ ನೇ ಮನ್ಷಿ ಸಿಗ್ ಒಂತರ ಖುಷಿಯೈ ಬಿಡ್ತಾ ಆ ಪ್ಲೇಸ್ ನೋಡೋಣ ಅಲ್ಲೆಲ್ಲಾ ದೊಡ್ಡ ಡ್ಡ ದಾದ್ಲೆ ನಾವ್ ಏನ್ ಅರಮನೆಗ್ ಬಂದಿವೇ ನನಂಗ್ ಆಗ್ ಬಿಟ್ಟಿತ್ತ
ಅಲ್ಲಾ ಸೇಮ್ ಅರಮನೆ ಇದ್ದಂಗ್ ಐತ್ಲಿ ಅದು. ಫೋನ್ಯಾಗ್ ನೋಡತ್ನಿ ಆಯ್ತ್ ಅದೇ ಖುಷಿ ಪಡತ್ ಮಾಡ್ ನೋಡ್ಬೇಕನ್ನ ಬಾಳ ಆಸೆ ಆಗ್ಬಿಟ್ಟದ
ರ್ ಒಂದ್ಸರಿನ್
ಅದೇ ಹೋಗ್ಬೇಕು ಜೊತೆಗ್ ಯಾರಿಲ್ಲ ಸುಮ್ಕ್ ಕುಂತೀನಿ.
ಹ್ಮ್ ಹ್ಮ್ ನೀವು ನಿಮ್ಮ್ ಯಜಮಾನ್ರು ಹೋಗೋದಲ್ಲಾ. ಒಂದ್ಸರಿ ಇಲ್ಲೆ ಫ್ಯಾಮಿಲಿ ಜೊತೆ ವೊರೀ.
ಫ್ಯಾಮಿಲಿ ಜೊತೆನಕೇನ್ ಫ್ಯಾಮಿಲಿ ಯಾರು ಬರಲ್ಲಾ ನಾನು ನಮ್ಮ ಯಜಮಾನ ಹೋಗ್ಬೋದ್ ಬಿಡು. ಮತ್ಗೂ ಸ್ವಲ್ಪ ಕೆಲ್ಸ ಐ ತಲ್ಲಾ ಕೆಲ್ಸದ ಮೇಲ್ ಅದಾನ. ಇವಾ ರಜಾ ಕೊಡಲಾಗಿವಂ ತ್ತಾಳೆ ಇನ್ನ್ ಎಲ್ಲಿಗು ಹೋಗಿಲ್ವೋಣ.
ಹ್ಮ್ ಹ್ಮ್
ಹ್ಮ್ ಮತ್ತ ಅಲ್ಲಿ ಯಾವ. ಪ್ಲೇಸ್ ಬರ್ತಾವಲ್ಲಾ ನೋಡಿರಿ.
ಯಾ ಪ್ಲೇಸ್ ಅಷ್ ಟ್ ನೋಡೋ ಕಾಲಿಲ್ಲವವರ್ಷೆ ಸ್ವಲ್ಪ್ ಲೇಟ್ ಆಗಿತ್ತ. ನಾ ಬರಾಕೆ ಲೇಟ್ ಆಗಿತ್ ತ್ತಂತೆ ಅರ್ಜೆಂಟ್ ಆಗ ಬಂದ್ಬಿಟ್ಟಿ ನಾವ ಮತ್. ಮ ಹೋಗಕ್ ಲೇಟ್ ಆಗುತ್ತ ಆ ಕಡೆ ಗಾಡಿ ಇರಲ್ಲ ಅಂತೇಳಿ ಹ ಬಸ್ಸಿಗೆ ಹೋಗಿದ್ವಿ ಮತ್ತೆ ಬರಕ ಇಲ್ಲಿ ಊರ್ಗ್ ಮುಟ್ ಒತ್ತಿಗೆ ಟೈಮ್ ಆಗುತ್ತೆ ಅಂತೇಳಿ ನಾವು ಜಲ್ದಿ ಬಂದ್ ಹೋಗಿವಿ ಆಯ್
ಪ್ಲೆಸ್ ನೋಡಕ್ ಕ್ಕೆ ಆಗಿಲ್ಲ ನೋಡಮ್ಗ ಅಂದ್ರೆ ಒಂದ್ ದಿನ ಮುಂಚಕ್ಕೆ ಹೋದ್ರೆ ಎಲ್ಲಾ ನೋಡಕ್ ಆಗತ್ತಾ. ಅಲ್ ಪ್ಲೇಸ್ ಏನ್ ಅಷ್ಟ್ ನೋಡಿಲ್ಲಾ ಆದ್ರ ಅಲು. ಹೋಗಿವನ ಒಂದ ಖುಷಿ.
ಅಲ್ಲಾ ಹ್ಮ್ ಅಂದ್ರಲ್ಲೇ ಸೊಪ್ಪು ಮನ್ಯಾಗ್ ಕುೂಂತದ್ದೆ ಬ್ಯಾರೆ ಒಂಥರ ಟೂರ್ ಹೋಗೋದೇ ಬೇರೆ.
ಹ್ಮ. ಅಲ್ಲೇ ನಿಮ್ಮ್ಊರಾಗ ಜಾತ್ರೆ ಆಗುತ್ತಲ್ಲ ಒಂದು ಈ ತಿ ತಿಳಗ
ಹೌದು ಮನಸೂರ್ ಜಾತ್ರೆ
ತಲಾ.
ಹ ನೀನೇನ್ ವರ್ಷಾ ವರ್ಷಾ ನೀ ಬರಲ್ಲೇನು ಎಷ್ಟು ಸಕ್ಕತ್ತಾಗಿ ಆಗುತ್ತಾ ಬರತೆನ. ಬಾ ಈ ವರ್ಷಾ. ಫೆಬ್ರರಿ ತಿಂಗ್ಳು ಐತ್ ನೋಡು. ಹೂನಲೆ ಎಷ್ಟ್ ಚಂದ ಆಗತ್ತು ಗೊತ್ತಾ. ಹ ಎಷ್ಟು ಎ ತ್ತಂತ ಊರವರು ಬರ್ತಾರ ಜಾತ್ರೆಗೊತ್ತಾ. ನಾವಂತ್ರು ಫಿಕ್ಸಪ್. ಕವು ನಾವೆಲ್ಲಿದ್ರೂನು ಬಿಡಲ್ಲ ಹೋತಿವಿ.
ಹ್ಮ್ ಕೇಳ್ದೆ ನಾನು ಯಾಕಂದ್ರ ಇಲ್ಲಿ ಇದು ಯಂಕಂಚಿ ನೋಡ್ದ್ಯಾ ಇಲ್ ಸಿಂದ್ಗಿ ಸೈಡ್ ಬರ್ತ ನೋಡದ್ ದೂರು. ಅಲ್ಲಿ ಕೂಡ ಜಾತ್ರೆ ಆಗತ್ತಲ್ಲ ಅಲ್ಲಿ
ಎಂಕಂಚೌ ಹುಂ ದೌಲ್.
ಹಾ ದೌಲ್ಮಲ್ತು ಜಾತ್ರೆ ಆಗುತ್ತಾ ನೋಡ್ ಡು ಹ ಅಲ್ಲಿ ಹೋಗ್ತೀವಲ್ಲ ಅದ್ ಮುಗಸ್ಕಂದು ಇಲ್ಲಿ ತ್ರ ಆಗತ್ತಂತಲ್ಲ.
ದು ಒಂದೇ ದಿನ ಇರುತ್ತಾನ ಅಂದ್ರ.
ಇಲ್ಲ ಅದು ಆದಿಂದನೇ ಈ ಜಾತ್ರೆ ಇರುತ್ತಂತ.
ಹೌದು ಇದನ್ನೇ ಮೊನಸೂರ್ ಜಾತ್ರನೇ ಫಸ್ಟ್ ಇರ್ತದ.
ಇಲ್ಲ ಇಲ್ಲ ಅದು ದೌಲ್ಮಲ್ ಜಾತ್ರನೇ ಫಸ್ಟ್ ಆಗು ತ್ತ ಆಮೇಲೆ ಇಲ್ಲಿ ತಿನ್ತಿಣಿದಾಗ ಮೌನೇಶ್ ವರ್ ಜಾತ್ರೆ ಆಗತ್ತಂತ. ಹ್ಮ್ ಅದು ಮುಗ್ ಕೊಂಡ್ ಅದ್ ಆದ್ ಐದ್ ದಿನಕ್ಕೆ ನೀ ಜಾತ್ರೆ ಆಗುತ್ತ ಅದ್ ಮುಗ್ದಿರುತ್ತ ಇಲ್ಲಿ
ಡೀನಿ ಬಟ್ ಆ ದೇವಸ್ ಥಾನ ನೋಡಿಲ್ಲ.
ತ್ತಿಲ್ಲಿ ಜಾತ್ರಿ ನಾವ್ ಎಲ್ಲಲ್ಲಿ ನಮ್ಮ್ ಮತ್ತೆರೂರಲ್ಲ
ಹ್ಮ ಹ್
ನಾವಾಗೋಗ್ತಿದ್ವಿ ಇವಾಗ ಹೋಗೋದ್ ಬಿಟ್ಟ್ವಿ ಆದ್ರೆ ಜಾತ್ರಿಗ್ ಅಷ್ಟೇ ಹೋಗ್ ತ್ವಿ ಕಾಯದೋಡ್ಕೊಂಡ್ ಬರ್ತವಲ್ಲ ಆ ರಾತ್ರಿ ಅವಾಗಂದ್ರೆ ಮೂರ್ ಗಂಟೆಗ್ ಸವಾರಿ ಆಗತ್ತಲ್ಲಿ ಹ ಅಲ್ಲಿ ಅಲ್ಲಿ ಕುದ್ರಿ ಒಂದು ದೇವ್ರಿನ್ ಕುದ್ರಿ ಅದ ಎಷ್ಟು ಮಸ್ತ್ ಮಾಡ್ಕೊಂತ್ ಬರತಂತ್ ತಿಳ್ಕೋ ಅಂದಿ. ಬಾರಿ ಚಂದ್ ಡ್ಯಾನ್ಸ್ ಮಾಡ್ತದ್ ಮತ್ತ್ ಇನ್ನೊಂದು ಆ ದೇವಸ್ಥಾನಕ್ಕೆ ಅದ್ ಕುದುರು ಹಂಗೆ ಡ್ಯಾನ್ಸ್ ಮಾಡ್ಕೊಂತ ಹೋಗುತ್ತಲ್ಲ ಆ ಹೋಗೋ ಟೈಮಗಿ ಅದೇನ್ ಬಕ್ಲಿ ಅಂದ್ರೆ ದೇವ್ರ್ದು ದೊಡ್ಡ ಪಾತ್ರ ತಲ್ ಬಕ್ಲ್ ಅಲ್ಲಿ ಅದು ಕೀಲಿ ಹಾಕಿದ್ದು ತಂದ್ ತಾನಾಗಿ ತೆಗೀತಂತತ್ ನೋಡ್
ಹಲ್ಲಾ
ಹ್ಮ ಕೀಲಕಿ ತನ್ ತಾನೇ ತಗೀತಂತ ಅದು ಒಂದು ಅದು ಆದ್ರೆ ಯಾರಿ ಕಣ್ಣಿ ಕಾಣಲ್ಲಂತ ನೋಡ ಬಕಲ್ ತೆಗಿಯೋದು ಅದು ನೋಡ್ದವ್ರೆ ಅದು ಹ್ಮ ಪವಾಡಲ್ಲೇ ಬಾರಿ ಸತ್ತ್ ಉಳ್ದ ಶಿವರಾಜ್ ದಲ್ಲಿ
ಹೌದಾ
ಹ್ಮ್
ಹ್ಮ ಹ್ಮ ಚಲೋ ನಾನ್ ನೋಡಿಲ್ ನೋಡ್ ಅಂದ್ ಆ ಹ್ ನಮ್ಮ್ ಮಕ್ಕನ್ ಮದುವೆ ಇತ್ತು ಅಲ್ಲಿ ಸಿಂದಗ್ಯಾಗ್
ಹ್ಮ್
ಮ ಸಿಂದಿಗ್ ದಾಟಿ ಹೋಗ್ಬಕಲ ನೋಡಿದ್ದೆ ನಾನ್ ಆದ್ರ ಊರ್ ನೋಡಿನಿ. ಬಸ್ ಸ್ಟ್ಯಾಂಡ್ ಬಟ್ ಇದು ನೋಡಿಲ್ಲ ದೇವಸ್ಥಾನ.
ಬಾಳ್ ಪವರ್ಫುಲ್ ದೇವರ್ ಲೆ ಬಾ ಛಂದತ್ ಜಾತ್ರೆನು ಚಂದಾತದ್ ಜಾತ್ರೆ ಮೂರ್ ದಿನ ಇರುತ್ತಲ್ಲಾ ಐದ್ ದಿನ ಜಾತ್ರೆ ಇರುತ್ತ್ ಅಲ್ಲಿ. ಅಂದ್ರೆ ಮೂರ್ ದಿನ ಜಾತ್ರಿ ಅ ಫಸ್ಟ್ ಅಲ್ಲ ಗಂಧ ಅದು ಇದ್ ಇರುತ್ತದ ನೋಡು. ದೇವ್ರ್ದ ಸವಾರಿ ಅದು ಅದ್ರಾಗ್ ರಾತ್ರಿ ಮಾತ್ರ ರಾತ್ರಿ ಮೂರ್ ಗಂಟೆಗೆ ಸವಾರ ಆಗುತ್ತಲ್ಲ ಅದ್ ಭಾರಿ ಮಸ್ತ್ ಆಗುತ್ತ್. ಅದು ನೋಡಕ್ ಎಷ್ಟ್ ಜನ ಬಂದಿರ್ತಾರಂದಿವು ಮೂರ್ ಗಂಟೆಕೂ ಇಡೀ ಊರ್ ಊರೇ ಮತ್ತೆ ಬೇರೆ ಊರವ್ರ ಎಲ್ಲ ಬರ್ತಾರ್ ಅಲ್ಲಿನೂ.
ಹೌದ್ಲೇ ಪವಿತ್ರ ಮೇಡಮ್ ಅವ್ರು ಮನೆ ದೇವ್ರು ಅದನೇ. ಹೆ
ಹೌದ
ಹ್ಮ್
ಹ್ಮ್ ಹ್ಮ್ ಅಂದ್ರ ಜಾತ್ರ ಮತ್ ತ್ರ ಬಾರ್ ಚಂದ ಆಗತ್ತ
ಹ್ಮ್